ಹಾ.
ಹಲೋ ಹೇಳ್ತಮ್ಮ ಯಾರ.
ಹಾ ಕೇತೈತಾನ.
ಹಾ ಕೇತೆತಿ ಹೇಳ್ತಮ್ಮ.
ಲ್ಲಣ ನಾವ ಆರಾಮಿದ್ದೀವಿ ನೋಡೋಣ. ಒಮ್ದ ಈ ಕಡೆ ಬೆಳಗಾವಣ್ಣ.
ಬೆಳಗಾವಿ ಹಾ ಊಟ ಅಣ್ಣ. ನಮ್ದು ಆಗತ್ ನೋಡ ಎಷ್ಟ್ನೇ ಕ್ಲಾಸು.
ಇಷ್ಟು ಕೊಡ್ತಾ ಇದೀರಿ .
ಹಾ ಏನ ಸೈನ್ಸ್ ಆಡ್ಸಾ
ಹಾ ಅರ್ಡ್ಸ್ ಅಣ್ಣ.
ಹಾ ಸ್ಕೋರ್ ಎಷ್ಟ ಐತೆ ಟೆಂತ್.
ಟೆಂತ್ ಒಂದ್ ಸೆವೆಂಟಿ ಆಗಿದ ಅಣ್ಣ.
ಅಬಾಬಾ ಸೈನ್ಸ್ ಮಾಡ್ಬೇಕಿಲ್ಲ.
ಏ ಇಲ್ಲ ಅಣ್ಣ ಮಾಡ್ಲಿಲ್ಲ ನಾನು.
ಹ್ಮ
ಆರ್ಸ್ ಮಾಡಿದ್ದೀನ.
ಮಳೆ ಬೇಳೆ.
ಇಯಣಾವ ಒಂದು ಹನ್ನೆರಡು ಎಕರೆ ಇದೇವಲ್ಲಾ.
ಹ
ಇವಾಗ ಬಿತ್ತನೆ ಮಾಡ್ಬೇಕು ಸ್ವಲ್ಪ ತೊಗರಿ ಅದು.
ಹಾ
ಏನ್ ಮಾಡ್ಬೇಕ ಅಣ್ಣ ಯಾವ್ ಬೀಜ ಹಾಕ್ಬೇಕ ಅತ್ತಿ ತೊಗರಿ ಬೀಜವ.
ತಗರಿ ಬೀಜ ಹೈಬ್ರೆಡ್ ಅದ ಯಾವ್ದನಾ ಹಾಕಿ ಬ್ರೋ. ಹೈಬ್ರೆಡು ಅದು.
ಹೂ ಅಣ್ಣ.
ಹಾ ಬ್ರರು ನಾವು ಅದೇ ಹಾಕಿ ವಿಬ್ರೋ ಅತ್ತಿಗ ಶಕ್ತಿ. ಮತ್ತ ಅಂತ ಬೀಜ ಬಂದಿದೆ ಅದು ಅದ ಹಾಕಿದೀವಿ ನಾವು ನೀವು.
ನಾವ್ ಏನ ಹಾಕ್ಬೇಕಣ್ಣ ಹತ್ತಿ ಬೀಜ ಏನ ಅತ್ತಿ ಅ್ ಯಾವ್ದ್ ಬೀಜ ಹಾಕ್ಬೇಕಣ್ಣ
ಶಕ್ತಿ ಶಕ್ತಿಹಾಕಿವಿ ನಾವು
ಶಕ್ತಿಯಣ್ಣ ನಾವು ಹ್ಮ ಇದ ಹಾಕಿದೀರಣ್ಣ ರಾಣ
ರಾಣ ಚಲೋ ಇತ ಒಬ್ರು ಅದನ್ನ
ಎಕ್ರ ಹತ್ತು ಕ್ವಿಂಟಲ್ ಬರುತ್ತ ಅಂತ ಹೇಳರಣ ನೀವ್ಯ ಕಿದ್ ಎಷ್ಟು ಬರ್ತ
ನಾವ್ ಹಾಕಿದೇ ಅಷ್ಟೇ ಅಂತಂದ್ರ ಅದಕಿ ಸ್ವಲ್ಪ್ ಜಾಸ್ತಿ
ಹಾ ಅಣ್ಣ ಏನು ಪುರುಷ ಈದೀರಾ ಏನ್ ಟ್ಯಾಕ್ಟರ್ ಬಿತ್ತಿಸಿದೀರಾ
ಇಲ್ಲ ಎತ್ತು ಊರ್ದಾರೆ ಮನುಷ್ಯರು
ಹಾ
ಹ್ಮ್ ನೀವು
ಯದ ಊರಿಸಿದೋಣ್ಣ ನಿಮ್ಮ್ ಕಡೆಯಲ್ಲಿ ಕೋಲಿ ಎಷ್ಟೋಣ್ಣ
ನಮಂಬಲ್ಲಿ ಮುನ್ನೂರು
ಅಣ್ಣ ಮುನ್ನೂರು
ಹಾ ನಿಮ್ ಕಡೆ
ನಮ್ ಕಡೆನು ಸೇಮ್ ನೋಡೋಣ
ಹ್ಮ್ ಮತ್ತೆ ಎಣ್ಣೆ ಗಿಣ್ಣಿ ಯಾವ್ದು ಹೊಡಿಬೇಕು ಅದಕ್ಕೆ ಸ್ವಲ್ಪ ಮದದ ಹೇಳಿ ನಮ್ಗೆ
ಇವಾಗ ಎಣ್ಣೆ ಹಣ ಅದು ಇದ್ರ ಮೇಲೆ ಹೋಗುತ್ತೆ ಇವಾಗ ಒಂದು ಇವಾಗ ಎಷ್ಟ್ ದಿನ ಆಯ್ತ ನಾ ಬಿತ್ತಿ
ಬಿತ್ತಿ ಒಂದ್ ವಾರ ಎರಡು ವಾರ ಐ್ತಿ ಈಗ
ಹ ಮೆಳಕ್ಕೆ ಬಂದಿದ್ದೇ ಅನ್
ಹಾ ಎಲ್ಲ ಬಂದಿದ್ದೀವಿ
ಒಂದು ಇಪ್ಪತ್ ಮೂವತ್ ದಿನ ಆದ್ಮೇಲೆ ಮತ್ತೆ ಇಡಿಯ ಬರುತ್ತಣ
ಹಾ
ಎಡಿ ಹೊಡಿಬೇಕು ಮತ್ತೆ ಗಳೆ ಬರುತ್ತೆ ಅದು ಹೊಡ್ದ ಆಮೇಲೆ ಸ್ವಲ್ಪ ಗುಬ್ಳ ಕೊಡ್ಬೇಕಣ್ಣ
ಹಾ
ಸ್ವಲ್ಪ ದೊಡ್ಡ ಆದ್ಮೇಲೆ ಮತ್ತೆ ಅದ ಗಿಡ ತಕ್ಕಂತ ಒಂದ್ ಎಣ್ಣಿ ಬರ್ತದಣ್ಣ ಉಳ್ಳ ಬರ್ತತಿ ಆದ್ರೆ ಮತ್ತೆ ಅ ಎಲ್ಲಿ ಹ ಒಣತದ್ರ ಬರ್ತದಾನ ಒಂದ್ ಎಣ್ಣಿ
ಹಾ ಮತ್ತೆ
ಅದ ಆಗ್ಬೇಕ ಅದು ಹೊಡಿಬೇಕಣ ಅದು ಇೋಗ ಈಗ ಈಗ ತಿಂಗಳ ತಿಂಗಗಳ ಗೊಬ್ರ ಇಪ್ಪತ್ತೈ್ ದಿನ ಹದ್ಯದ್ ದಿನ ಹಿಂಗ್ ಬಿುಟ್ಟು ಬಿುಟ್ಟು ಗೊಬ್ಬ್ರ ಕೊಡ್ಬು ಯಎಣ್ಣೆ ಇತ್ತ ತಿಂ ಹದ್ೈದು್ ದಿವ್ಸ ಹಂಗ್ಬಿಟ್ಟು ಎಣ್ಣೆ ಉಡ್ಬೇಕಣ್ಣ
ಮತ್ತೆ ನೀವ್ ಹಂಗೆ ಮಾಡ್ತೀರಾ ಆ ಕಡೆ
ಹಾ ನಮ್ಮ ಕಡೆಗೆಲ್ಲಾ ಹಿಂ ಅಣ್ಣ ನಾವು
ಹಾ ಹಂಗೈತ್ ಅಂದ್ರೆ ಎಷ್ಟ ಆಗ್ಬೋದ ನಿವ್ ನ ನಿಮ್ಮ್ ಅಮಜದ್ ಅಮೌಂಟ್ ಅಮೌಂಟ್ ಅದು
ಆಗ್ತದಣ್ಣ ನೀವು ಎಷ್ಟ ಎ ಕಡೆ ಹಾಕಿದ್ದೀರಣ್ಣ
ನಾವವು ಒಂದ್ ಐ್ ಹತ್ತೈಕ್ರ ಐತಿ ನಮ್ದು ಹ್ಮ್
ಹಾ ಈ ಎಸ್ ಪಾಕಿಟ್ೋಗದ
ಒಂದ ಹನ್ನೆರಡು ಪಾಕೆಟ್ ಇದೆ ಹನ್ನೆರಡು ಹದ್ನೈದು ಪಾಕೆಟ್ ಉ
ಹನ್ನೆರಡು ಹದಿನೂ ರೂಪಕಿಟ್ ಆಣಾ ಹ ನಮ್ದನು ಒಂದು ಏಳ ಎಕರೆ ಅದದಾನ ಒಂದ ಮೂರ್ ಎಕರೆ ತೊಗರಿ ಇದೆ
ಹಾ
ಒಂದ್ ಮುಂದ್ ಎರಡು ಎಕ್ರೆ ಶೇಂಗ ಇದ್ದ್ಯಣ್ಣ
ಹಾ ಮತ್ತೆ ಸಿರಿ ತಗೊಂಡು ಡ್ಯಾನ್ಸ್ ಹೊಡೀತೀರಾ. ಅಣ್ಣಾ ಮತ್ತೆ ಏನ್ ಹೇಳ್ಬೇಕು ನೀವ ಈಗ. ಅಲೋ ಹೇಳ್ಬೇಕಪ್ಪಾ ನೀವೆ ಈಗ.
ಹಾ
ನಿಮ್ ಊರಲ್ಲಿ ಮೊರ್ ಮೊರಮ ಇವತ್ತು ಗೊದ್ಲು ಹಾಕ್ತಾರಾ.
ಹ ನಾಳೆ ಆಗ್ತಿರ್ಬೋದ ಅಣ್ಣ ಇವತ್ ಇಲ್ಲ ಇವತ್ ಸ್ವಲ್ಪ ಗುಡಿ ಓಪನಿಂಗ್ ಇತ್ತು. ಣ ಅಣ್ಣಾ
ಹಾ
ಗುಡಿ ಹೊಸ್ದಾಗ ಕಟ್ಟಿದ್ರ.
ಹಾ
ಹೆಂಗತ್ತು.
ಹಾ
ಅದು ಓಪನಿಂಗ್ ಮಾಡಿದಿದ್ದಾರೆ ಮತ್ ನಾಳೆ ಆಗ್ತಿರ್ಬೋದ ಅಣ ಗುದ್ಲಿ.
ಹಾ
ಹಾ
ಮತ್ತೆ ಏ ಬ್ರಾ ಮತ್ತೆ.
ಮತ್ತ ಅಣ್ಣ ನಿಮ್ಮೂರು ಕಡೆ ಏನ್ ಗುದ್ಲಿ ಹಾಕಿದಾರ ಅಣ್ಣ ಏನ್ ನಿನ್ನ.
ನಮ್ ಕಡೆನೆ ನಾಳೆನೇ.
ನಾಳೆನಣ.
ಹಾ
ಹ್ಮ ಹ್ಮ
ಊಟದ
ಮಳೆ ಅದ ಹಂಗದ ಉರ್ ಕಡೆ ಮಳೆ.
ಮಳೆ ಇನ್ನು ಆಯಗ್ರಬ್ಳು ಅದೇ ಪಿಂಕ್ಲರ್ ಹೆಚ್ಚಿ ನೀರು ಹಚ್ಚಿದ ಬಿಟ್ಟ ಇವತ್ತ.
ಹಾ ಹಾ ಹಾ
ಮನೆ ನಾಕ ಒಂದ ನಾಕ ತೆನೆ ಉದರಿದ್ವು.
ಹಾ
ಆಕಸನ ಏನು ಉದ್ರಿಲ್ಲ.
ಹಾ ಏನ್ ಬಾವಿಯಿಂದ ಬಡ್ತಿದ್ರಾ ಏನ್. ಏನ್ ವಲ್ಲ ಏನಾಗ ಇದೆ ಬೋರಾ ಅಣ್ಣಾ.
ಹಾ ಹ ಮತ್ತೆನ್ ಏನ್ ಮಾಡಕಂತ್ರಿ ಈಗ.
ಪಿ ಯು ಸಿಂಚ್ ಬಿದ್ದಿದೇ ಅಣ್ಣ ನೀರು.
ಎರಡ್ ಅನ್ಸ ಬಿದಾವ್ರಿ ಎರಡ್ ನಾಕ ಐದ್ ಎಂಚ್ರೀ. ಹಲೋ
ಹ
ಇಲ್ಲಿ ಈ ಕಡೆ ನಮ್ ಕಡೆ ಶಾಪು ಡಾನ ಅಂತಿದಾನ. ಅವನ ಹೆಸರು ಆನಂದ್ ಅಂತ ಹಾ. ನೀ ಯಾವ ಕಾಲೇಜ್ ನೀ ಯಾವ ಕಾಲೇಜ್ ಇರ್ತ್ರಾ
ನಾವು ಇನ್ನ ಕಾಲೇಜ್ ಇದು ಮಾಡಿದ್ದೀವಣ್ಣ. ಬೆಂಗಳೂರು ಹಚ್ಚಿದೀವಿ.
ಹಾ ಬೌ ಡಿಪ್ಲೊಮಾ ಅಂದ್ರೆ ಏನ.
ಡಿಪ್ಲೊಮಾ ಅಂದ್ರೆಣ.
ಹಾ ಅದ್ರ ಸ್ವಲ್ಪ ಮಾಹಿತಿ ಏನಾನ ಸಿಗುತ್ತೆ ಅಂತ ಕೇಳಿದೆ.
ಡಿಪ್ಲೋಮಾ ಸೈನ್ಸ್ ಆಣ.
ಹಾ ಡಿಪ್ಲೊಮಾ ಅಂದ್ರೆ ಇದೇಏನ ಬರ ಓದೋದೇ ಅಂತ ನೌಕರಿ ಸಿಗುತ್ತ ಅಂತ ಹೌದಬ್ರೋ
ಹಣ ಅದ ಎರಡು ವರ್ಷ ಓದ್ಬೇಕಣ್ಣ.
ಹಾಂ
ಅದಾದ್ಮೇಲೆ ಇನ್ನೊಂದು ಒಂದು ವರ್ಷ ಬರ್ತಣ ಅದು ಅದೊಂದು ಹೋಗಿದ್ರೆ
ಹಾ
ಐದು ಪರತಣ ಈಡೈರೆಟಾ ಆ ಜಾಬ್ ಅಪ್ಲೈ ಮಾಡಕ್ ಬರ್ತಾನ
ಹಾಂ
ನೀವ ಏನು ಡಿಗ್ರನ ಏನ್ ಓದ್ತಾ ಇದ್ದೀರಿ
ನಾವ ಈಗ ಆರ್ಟ್ಸ್
ಏನಣ ಸೆಕೆಂಡ್ ಪಿ ಯು ಸಿ ನಾ ಫಸ್ಟ್ ಪಿ ಯು ಸಿ ಎಷ್ಟೈಐತ್ತು ಟೆಂತ್ ರಿಸಲ್ಟು
ಎಂತು ತೊಂಬತ್ತ
ಒಂಬತ ಹ
ಆ ಮಧ್ಯಾಹ್ನ ಮಾಡಡಕ
ಮತ್ತೇನೆಲ್ಲಣ ಇಲ್ಲೇ ಕುಂತ್ಕೊಂಡಿದೀವಿ ಸ್ವಲ್ಪ ಗುಡಿ ಓಪನಿಂಗ್ ಇದ್ದಲ್ಲಿ
ಹಾ ಏನ್ ಕ್ರಿಕೆಟು ಅದು ಆಡ ಆಟ ಆಡಲ್ವಾ ನೀವು
ಅತ ಣ
ಹದ ಹಂಗತ್ ಏನ ಗೇಮ್ ಬಂದಿದಾರ ಪ್ರಿಪೇರ್ ಅದನ್ ಆಡತರಾ
ಹಾ ಅದು ಜಾಸ್ತಿ ಇಲ್ಲಣ್ಣ ಇವಾಗ ಬಿಟ್ಟಿದೀವಿ
ಅದ್ರಲ್ಲಿ ಎಲ್ಲಾ ಅವವಾಗಿಂದ ಎಲ್ಲಾ ಮ್ಯಾಪ್ ಗಿಪ್ ಚಲ ಇದ್ರ ಎಲ್ಲಾ ದಿಲ್ಟ್ ಆಗಬಿಟ್ಟಿದೆ ಎಲ್ಲಾ
ಕಡಲ್ಲಿ ಇವಾಗ ಕುತ್ಕೊಂಡಿದ್ರೆ ಎಂವರೆಗೆ ಎದೆ ಹತಿದೀವಿ ಮೂರು ಕಷ್ಟ ಅಂದ್ರೆ ಕಷ್ಟ ಷ್ಟಯ ನಾವು ಕಷ್ಟಮೇ ಆಡ್ತಿದ್ದೇಣ ನಾವು ಬರೇ
ಹ ನಮ್ ಕಡೆ ನಿಂ ಆಡಕ್ ಮುಂಚೆ ಒಂದ್ರ ರಾತ್ರಿ ಹತ್ತು ಹನ್ನೊಂದ್ವರಿ ತಾಗ ಆಡ್ತಿವಿ ನಮ ದೋಸ್ತ್ರ ಅವ್ರಲ್ಲ ಲ್ಲ ಆಡಲ್ಲ ಅವರು ಕಾಶಿನಾಥ ಅವರು ಮುರ್ತುಜ ಇದ್ರ ಅವರು ಅವ್ರಗ ಆಡ ಹೇಳಗೆ
ಹ್ಮ ಹಾ
ಕಡಿ ಇತ್ತು
ಹಣ್ಣ ನಮ್ದ ಎಡ್ ಸ್ಕೋಡಿದ್ದವ ಅಣ್ಣ ಒಂದ್ ಅಪಜಿಟ್ ನಮದ್ರೆ
ಹ್ಮ್
ಮ್ಣಾರದ ಅದನು
ಹ
ಎದುರುದು ನಮ್ ಅಪೋಜಿಟ್ ಅವರು
ಹ ನಾವ್ ನ ಅವಾಗ ಆಡ್ತ ಸ್ಕೊ ಅದು ಟೆಂತ್ ಇದ್ದಾಗ ಅವ್ರು ಪಫಸ್ಟ್ ಪೀಷರಡ್ಸ ಆಡ್ತವಿ ನಾಲ್ಕೈ್ ಮಂದಿ ಅನಲ್ಲ ಕಾಶಿನಥ್ ಅವ್ರು ಹ ಅದ್ರೆಡ್ ವಿ ಅವ್ರರು ಫಸ್ ಪಿ ಶರ್ಮಾ ಅಮ್ಮಂಟ್ ಮಾಡಿದೀವಿ ಕ್ಯಾಶ್ ಹಾಕೊಳ್ಳಿಲ್ಲ ಅವರು
ಹಾಣಾ
ಮತ್ತೆ ಅದ ಲಾಲಿ ಮ ಆ ಲಾಲಿ ಮಟ್ ಬಿಟ್ಟ್ರ ಅದ ಹೋಗಗೆ ತಕ್ಕ ಲಾಕ್ ಡೌನ್ ಬ್ಯಾಚ್ ಅಂತ ಅದು ಈಗ ಏನ್ ಲಾಲಿ ಮಟ್ಟ ಬರಲ್ ಅದು
ಏ ಮತ್ತೆ ರಿಟರ್ನ್ ಆಗ್ತೆ ಅಂತ ಹೇಳಿದ್ರ ಅಣ್ಣ
ಅವರು ಅದ್ರೊಂದು ಇಲ್ಲೊಂದ ಹೇಳ್ತಾರೆ ಅವಿಗೆ ಅದಾತ್ ಅಂತಂದ್ರೆ ಇ ನಾ ಬಿಟ್ಟಿಲ್ವ ಅದ ಅದಕ್ಕೆ ಕೇಳದನ ಬುಟ್ಟಂಗ್ ಕಾಣಸಲಾದ
ರಿಟರ್ನ್ ಆಗ್ತೆ ಅಂತಾನ
ಹ್ಮ ಹಾ
ಯಾವಾಗ ಆಗ್ತ ಇನ್ನ ಗೊತ್ತಿಲ್ಲ ಆದೂ ರಿಟರ್ನ್ ಆಗತೆ ಅಂತಾನ
ಹ ಬ್ರೋ ನೀವು ಬಾಳ ಅಂದ್ರೆ ಸಿ ಎಸ್ ಬಿ ಎರ್ ದಾಗ ಅಂದ್ರೆ ಯಾವತ್ ಒಂದ್ ಆಡ್ತ ಕ್ಯರೆಟ್ಸ್ ಸ್ಕಿಲ್ ಹಾ ಸ್ಪೀಡ ಈಗೆಲ್ಲಾ ಸ್ಪೀಡ್ ಬಂದು ಅದ ಬಾರಿ ಐತ್ ಡ್ಯಾಮೇಜ್ ಕೊಟ್ಟಐತಿ ಹೆಣಮಿಗೆ ಆರಾಮ್ ಹೊಡಿಬಹುದು ನಾಕ ಆತ್ತ ಕಿಲ್ಲ ಆತ್ತ
ಮತ್ತೆ ಏನ್ ತಮ್ಮ
ಹಲೋ
ಹಲೋ
ಕೆಲ್ಸ ಏನ್ ಇಲ್ಲ ಅಣ್ಣ
ಹಾ ಕೆಲಸ್ತಾದ ಹೇಳಿಣ್ಣ
ಅದೇ ಏನ ಕೊಡ್ರ ಕೊಡ್ರ ಕೇಳಕ್ಕಂತು ಅದಕ್ಕೆ ಬೇರೆ ಹಾ ಪರಿಸರ ಆದ ಹೆಂಗೈತಿ ನಿಮ್ ಕಡೆ
ಚೆನ್ನಾಗಾಗಿದೆ ಅಣ್ಣ ನಿಮ್ ಕಡಲ್ಲೇ ಹೇಳ್ಬೇಕು ಇವಾಗ
ಹ ನಮ್ ಕಡೆನ್ ಚೆನ್ನಾಗಾಗಿದೆ ಬ್ರೋ ಗಿಡ ಮರಗಳು ಹಾಕೋದು
ಹ
ನಿಮ್ಮ್ ಊರಲ್ಲಿ ಗದ್ದೆ ಪಿದ್ದೆ ಹಸ್ತಾರಲ್ಲ
ಹ ಅಚ್ಚರೆ ಅಣ್ಣ ಜಾಸ್ತಿ ಇದೆ ನಮಗೆ
ಹಾ ಈಗ ಅದೊಂದು ಅದು ಹಚ್ಚಿದ್ರಿಂದ ಸೊಳ್ಳೆ ಅವು ಎಲ್ಲಾ ಜಾಸ್ತಿ ಆತವ ಈಗ
ಹಾ ಇವಾಗ ಸ್ಟಾರ್ಟ್ ಆಗ್ತಾ ಅಣ್ಣ
ಹಾ ಹಾ ಅವನ್ ಕೊಳ್ಳೆ ಒಂದು ಬಂದ ಆಯ್ತು ಅದು ಸಸಿವಗಿದ್ರ ತಾನೇ ಅದು ಕೋಳೆ ಬಂದ್ಬಿಡ್ುತ್ತೆ ದಾಮಿ ಅವು ಎಲ್ಲ ಜಾಸ್ತಿ ಆಗಿಬಿಡ್ುತ್ತೆ ತ್ತೇಗ
ಹ
ಹಾ ಮತ್ತೆ ಏನ್ ಮಾಡ ಕುಂತ್ರಿ ಇಗ ಮತ್ತೆನ್ ಮಾಡಕ್ ಕುಂತಿ ತಮ್ಮ ಈಗ ಹಲೋ
ಹಲೋ
ಸರಿ
ಅದಾ
ಹಬ ಇದ ನ್ ಎಷ್ಟಂದ ಮತ್ತೆ ಏನ್ ಮಾಡಕಂತರಿ ನೀವ ಈಗ ಮತ್ತೇಏನ್ ಮಾಡಕ್ಂತಪ್ಪಾ ಅಂದೆ
ಮತ್ತೆ ಏನೀಲ್ಲಣ ಎಲ್ಲಿ ಏನಲ್ಲಣ್ಣ ಇೇ ಕುಂಕೊಂಡಿದ್ದ ಅಂತ ಹಳ್ತ
ಹಾ ಕಾಲೇಜ್ಗಕ್ ಹೋಗಿದ್ರಾ
ಹಾ ಹೋಗಿದ್ದೀವಾ
ಹಾ ಹೆಂಗ್ ಇತಾರೆ ಸ್ವಲ ಇರ್ತಾರ ಕ್ಲಾಸ್ ಗಸು ನಾವು ಶುಭಮ್ ಕಾಲೇಜ್ ಅಂತ
ಹಾ ಹಾ
ಹಾ ಅಲ್ಲಿ ಮಾಡಿದ್ದೆ ನಾವು ಮೊನ್ನೆ ಹೋಗಿದ್ದೇ ನಾನು ಇವತ್ತು ಡಿಗ್ರಿ ಎಕ್ಸಾಮ್ ಅಲ್ಲ
ಹಾ ಅಣ್ಣ ಇವಾಗ ಡಿಗ್ರಿ
ಅದ್ಕೆ ಇವತ್ತು ಹೋಗಿದ್ನಾ ಇವತ್ತ
ಹ ಅಣಾ
ಓದರೆ ನಾಳೆ ಓಬೇಕ
ಎಸ್ತಗೂಂಡ್ರನ ಪೀಸ್
ಹ ಬ್ರೋ
ಎಷ್ಟು ಪೀಜ ಎಷ್ಟು ತಗೊಂಡ್ರಣ್ಣ
ಫೀಸ್ ಐದ್ ಸಾವಿರ ನಿಮ್ಗೆ
ಐದು ಸಾವಿರಣ್ಣ
ಹಾ ನಿಮ್ಗೆ ಹಲೋ
ಹಾ ಆಯ್ತುನ್ರ್ಷ ಸಣ
ಹ ಆಕ ಒಂದ್ ವರ್ಸ
ಒಂದು ವರ್ಷಣ
ಹ್ಮ್
ಹ್ಮ್
ಹ್ಮ್ ಮತ್ತೇನ್ ಮಾಡಕಂತ್ರಿ
ಮತ್ತೆ ಏನಿಲ್ಲಣ್ಣ ನಿಮ್ದೆ ಹೇಳ್ಬೇಕಂತ ಏನಿಲ್ಲಣ್ಣ
ಏನಾರ ಊಟ
ಆಯ್ತಣ್ಣ ನಿಮ್ದು
ನಮ್ದ ಆಗೈತ್ ನೋಡಪಾ ಹಿಂಗಗೆ ಕುಂತ್ನ ಇಲ್ಲಿಯ ಗಿಡ ಹತ್ರ ಚೆನ್ನಾಗಾರೆ ಬಾ ನಿಮ್ಮ್ ಮನೇಯಲ್ಲಿ